ಹಲೋ
ಹಲೋ ಆರಾಮಿದ್ದೀರ ರೀ
ಹಾ ಆರಾಮಿದೀವ್ರಿ ನೀವ್ ಅರಾಮಿದಿರ
ಹಾ ಆರಾಮಿದೀವಿ ನೋಡ್ರಿ ಮನೇಲ್ಲ ಎಲ್ಲ ಚೆನ್ನಾಗಿದಾರೀ
ಹಾ ರೀ ಮನೇ ಚನ್ನಾಗ ಇದಾರಿ ನಿಮ್ ಮನೇಲಿ ಚೆನ್ನಾಗ್ ಇದಾರಿ
ಎಲ್ಲಾರು ಆರಾಮಿದಾರಿ
ಟಿಫನ್ ಮಾಡಿದ್ರೇನ್ರಿ ನೀವು
ಆಯ್ತ್ರಿ ನಿಮ್ದ ಆಯ್ತಾ ಹಾರಿ ಇನ್ನೇನ್ರಿ ವಿಶೇಷಗಳು
ವಿಶೇಷಗಳು ಏನಂದ್ರೆ ನಾವು ಬೆಂಗ್ಗಳೂರಲ್ ಇದೀವ್ರಿ
ಹೌದ ರೀ ಹಾ
ಳೂರಲ್ಲಿ ಐ ಟಿ ಕಂಪನಿಯಲ್ ಮಾಡ್ತಿದೀವ್ರಿ
ಓ ಐ ಟಿ ಕಂಪನಿ ಚ ಚೆನ್ನಾಗಿ ಹೆಸರೊಂದಿದರಿ ಆ ಕಂಪನಿ ನಮ ಸ್ನೇಹಿತರು ಕೂಡ ಮಾಡ್ ತಿದಾರಿ ಅದ್ರಲ್ಲಿ ಆ ಕಂಪನಿ ಅಲ್ಲಿ
ಹಾ
ಹ್ಮ
ಅಂದು
ಹ್ಮ
ಒಂದು ವಿಷಯನ ಹಂಚ್ಕೊಳ್ಳೋಣ
ಹೌದಾ ರೀ ಹ್ಮುಯೂ
ಈಗ ನಮ್ಮೊಂದು ಬೆಂಗ್ಳೂರು ಜೀವನ ಯಾವ್ ತರ ಇದೆ ಈ ಐಟಿ ಕಂಪನಿ ಜೀವನ ಯಾವ್ ತರ ಇ ನಾನ ಅದನ್ನ ಬಗ್ಗೆ ನಾವ ಒಂದು ನಮ್ಮ ಸ್ವಂತ ಅನುಭವನ ನಿಮ್ಮ ಹತ್ರ ಹೇಳೋಣ ಅನ್ಕೊತಿದವಿ
ಹಾ ಹೇಳ್ ಹೇಳ್ರಿ ಅದನು ನನ್ಗೊಂದು ಅನುಭವ ತರ ಅನ್ಸುತ್ತೆ
ಹಾ ಈಗ ಬೆಂಗಳೂರಿನದೆ ಅಲ್ರಿ ನಮ್ಮ ಭಾರತ ಸದೇಶದ ಪ್ರಮುಖ ನಗರಗಳು ಅಂದ್ರೆ ದೊಡ್ಡ ದೊಡ್ಡ ನಗರಗಳಲ್ಲಿ ಒಂದ ಆಗೇತ್ರಿ ಬೆಂಗ್ಗಳೂರು
ಹೌದ್ರೀ ಹೌದು
ಇಲ್ಲಿ ಬಂದ್ಬಿಟ್ಟು ಗಾರ್ಡನ್ ಸಿಟಿ
ಹಾ ಹೌದ್ರಿ ಕರಿತಾರೆ
ಯಾಕ್ ಹಂಗ್ ಕರಿತಾರ ಅಂದರಿ ಇಲ್ಲಿ ನಮ್ಮ ಬೆಂಗ್ಗಳೂರಲ್ಲಿ ದೊಡ್ಡ ದೊಡ್ಡ ಕಂಪನಿಗಳ ಇದಾವ್ರೀ ಐ ಟಿ ಕಂಪನಿಗಳು ಉತ್ಪಾದನೆ ಮಾಡೋ ಕಂಪನಿಗಳಾಗಿರ್ಬೋದ್ ತೋಬ್ ಬಹಳ ಒಂದು ತಂತ್ರಜ್ಞಾನ ಮುಂದುವರೆದ ಕಂಪನಿಗಳಾಗ್ಯೆವ್ ಇರ್ಬೋದು ಬಹಳ ಬಹಳ
ಹ ಹೌದ್ರಿ ಇನ್ನೊಂದ್ರಿ ವಿದೇಶಗಳಿಂದ ಕೂಡ ಜನರು ಉದ್ಯೋಗ ಅದಕ್ಕಾಗಿ ಬೆಂಗಳೂರಿಗ ಬರ್ತಾರಿ
ಹೌದ ಹೌದ್ರೀ
ಹ ಬಹೊಳ ಜನಾರಿ ಅದು ಅ ಒಂತರ ಅವರು ಒಂದು ಗ್ರೂಪ್ಸ್ ಅದು ಮಾಡ್ಕೊಂಡ ಅವರೆಲ್ಲಾ ಹೋಗಣ ಜಾಬ್ ಮಾಡ್ಲಿಕ್ ಅಂತ ಹೇಳಿ ಬೆಂಗಳೂರಿಗೆ ಬರತಾರಿ
ಬರ್ತರೀ ಟಿ ಐ ಟಿ ಕ್ಷೇತ್ ತ್ರಗಳಲ್ಲಿ ಹೇಳ್ಬೇಕಂದ್ರ ಐಟಿ ಕ್ಷೇತ್ರಗಳಲ್ಲಿ ಮಾಡೋ ಹೌ ಸಾಮಾನ ಕಂಪ್ಯೂಟರ್ ಮದ್ ಮತ್ತೆ ಇಂಟ್ ಇಂಟರ್ನೆಟ್ ಬಳಸಿ ತಂತ್ರಜ್ಞಾನ ಸಂಬಂಧಿತ ಕೆಲ್ಸಗಳನ್ನ ಜಾಸ್ತಿ ಮಾಡ್ತಾರೀ
ಮಾ ಮಾಡ್ತರಿ ಅದು ಸಾಫ್ಟ್ವೇರ್ ಅಭಿವೃದ್ಧಿ ಅಂತಾನೂ ಅನ್ಬೋದ್ರಿ ನಾವು.
ಹೌದ ಹೌದ್ರಿ
ಕಂಪ್ಯೂಟರ್ ಬಳಸಿ ವಿವಿಧ ಕೆಲ್ಸಗಳಲ್ಲೂ ಪೂರ್ತಿ ಮಾಡ್ತಾರಲ್ಲ. ಹಾ ರೀ.
ಅದೆ ರಿ ಕೆಲವೊಂದು ವೆಬ್ ಡಿಜೈನು ಡೇಟಾ ವಿಶ್ಲೇಷಣೆ ವಿಶ್ಲೇಷಣೆ ಸೈಬರ್ ಭದ್ರತೆ ಮುಂತಾದ. ಕೆಲಸ. ಐಟಿ ಕ್ಷೇತ್ರಗಳಿಗೆ ಸಂಬಂಧಪಡತ್ರ ರಿ ಇದು ಹ್ಮ ಇಲ್ಲಿ ಹೆಂಗಾಗಿದೆ ಅಂದ್ರೆ ನಮ್ ಜೀವನಾತ್.
ಹಾ ಹೌದ್ರಿ ತುಂಬಾ ಬೇಗವಾಗಿ ಅಲ್ಲಿ ಯಾರ್ದು ಕೆಲ್ಸ ಅವ್ರದೇ ರೀ. ಇನ್ನೊಬ್ರದ ಎನ್ ಇದೆ ಅಂತಾ ನೋಡಕ್. ಕನ್ನು ಸಮಯ ಅವರ್ಗೆ ಸಿಕ್
ಅಮ್ಮಯ ಇರಲ್ಲ ರಮ್ಮಯ ಇರಲ್ಲ ಈ ನಮ್ಮ ಬೆಂಗ್ಗಳೂರು ಟ್ರಾಫಿಕ್ ಆಗಿರ್ಬೋದು
ಬರಿ ರಸ್ತೆಗಳು ಎಲ್ಲಾ ಹಾ ಹ ರೀ ಫುಲ್ ಟ್ರಾಫಿಕ್. ತ್ತಗಿ ಇರುತ್ತಲ
ಹೌದೌದ್ರಿ ದೊಡ್ಡ ಒಂದ ದೊಡ್ಡ ಪ್ರಮುಖ ಸಮಸ್ಯೆ ಅಂತಂದ್ರ ನಮ್ಮ್ ಬೆಂಗ್ಳೂರಲ್ಲಿ ಟ್ರಾಫಿಕ್ ರೀ. ಇಷ್ಟು ಮೆಟ್ರೋ ವ್ಯವ ಸ್ಥೆ ಇದೆ ಇಷ್ ಟು ಬಿ ಎಂ ಟಿ ಸಿ ಬಸ್ಗಳ ವ್ಯವಸ್ಥೆ ಇದೆ. ಇಷ್ಟು ಆಟೋಗಳ ಇದೆ ಇಷ್ಟು ಟೂ ವೀಲರ್ ಓಲಾ ಊ ಒರು ಅಂತ ಹೇಳ ಎಷ್ಟು ಸಾರಿಗೆ ವ್ಯವಸ್ಥೆ ಇದ್ರುನು
ಹೌದ್ರಿ ಅವರು ಡ್ಯೂಟಿಗೆ ಹೋಗ್ಬೇಕಾದ್ ಮನೆ ಒಂದ್ ತಾಸ ಮುಂಚೆಗಡೆ ಬಿಟ್ಟಿರ್ಬೇಕ್ರಿ ಯಾಕಂದ್ರೆ ರಸ್ತೆ ಹೋಗೋ ನಂತರ ಟ್ರಾಫಿಕ್ ತುಂಬಾ ಇರುತ್ತದಲ್ಲ ಒಂದ್ ತಾಸ ಮುಂಚೆಗಡೆ ಮನೆ ಬಿಟ್ರೇನೆ ಅವ್ರು ಆಫೀಸ್ಗೆ ಕರೆಕ್ಟ್ ಟೈಮ್ಗೆ ಸೇರ್ಕೊಂತಾರೆ.
ಹೌದೌದ್ರೀ ಅವ್ರ ಅವ್ರ ಕಚೇರಿಗಳ ಅವ್ರ ಅವ್ರ ಸಮಯಕ್ಕೆ ತಲ್ಪಕ್ ಆಗತ್ರೀ ಇಲ್ಲಾಂದ್ರೆ ತುಂಬಾ ಒತ್ತಾಗತ್ರಿ.
ಹೌದೌದ್ರಿ
ತಂದ್ರಿ ಈಗ ಹತ್ ತಾಸುಗಳು ಅವ್ರು ಕೆಲ್ಸ ಮಾಡ್ತಾರಂದ್ರೆ ನಾವು ಹತ್ತು ತಾಸುಗಳ ಅಂದ್ರೆ ನಾವು ಎರಡರಿಂದ ಮೂರ್ ತಾಸು ಈ ಬೆಂಗಳೂರಲ್ಲಿ ಸಂಚಾರ ಮಾಡ ಅದಕ್ಕೆ ನಮಗೆ ಸರಿಹೋಗ್ಬಿಡು
ಹೌದ್ರಿ ರಿ ನಿಜಾರೀ ಅದು ಮಾತ್ರ ಹ್ಮ್ ಹ್ಮ್ ಅಯ್ಯೋ ಒತ್ತಡ ಬಹಳ ಇರುತ್ತೆರಿ ಐ ಟಿ ಕಂಪನಿ ಅಂದ್ರೆನೆ ಒಂದು ಕಡೆ ಕರಿತ್ತಾರೆ ಒತ್ತಡ ತುಂಬಾ ಇರೋ ಕಂಪನಿ ಅಂತನೂ ಹೆಸ್ ರೂ ಕೇಳಿನ್ರೀ ನಾನು.
ನೋಡೋರಿಗ್ ಮಾತ್ರ ಏಯ್ ಐ ಟಿ ಕಂಪನಿ ಉದ್ಯೋಗ ಐಟಿ ಕಂನಿ ಉದ್ಯೋಗ ಬಟ್ ಆ ಒತ್ತಡ ಏನ್ ಇರು ಮತ್ತೆ ಅದು ಆ ಟೆನ್ಷನ್ ಆಗಿರ್ಬೋದು ಆ ಒನ್ ಇದು ನಮ್ಗೆ ಗೊತ್ರಿ ಎಷ್ಟು ಕಷ್ಟ ಇರುತ್ತ್ ಅನ್ನೋದು ಉತ್ತಮ ಸಂಬಳ ಇರುತ್ತೆ ಇಲ್ಲ ಅನ್ನಲ್ಲ ರೀ
ಹೆಸರು ಚೆನ್ನಾಗಿದೆ ಬಟ್ ಅಲ್ಲಿ ಒತ್ತಡ ಅಷ್ಟು ಇರುತ್ತರಿ ಹೌದು ನೀವ್ ಅಂದಿದ್ದ ನಿಜಾರಿ
ಆ ಒತ್ತಡ ಆ ಬೆಂಗಳೂರು ಟ್ರಾಫಿಕ್ ಜೀವನ ಮತ್ತೆ ಈ ಕೆಲಸ ಎರಡನ್ನ್ನೂ ಸಮತೋಲ ನ ಕಾಪಾಡ್ಕೊಳ್ಳೋದೆೇ ನಮಗೆ ಒಂದ ದೊಡ್ಡ ಸಮಸ್ಯೆ ಆಗುತ್ತೆ
ಹೌದರಿ ವಿವಿಧ ಸಂಸ್ಕೃತಿಯ ಜನರು ಅಲ್ಲಿ ಒಟ್ಟಾಗಿ ವಹಿಸ್ತಾರೀ
ಮತ್ತೆ ಹಾ ಮತ್ತೆ ನಿಮಗೆ ಬೆಂಗಳೂರು ನಲ್ಲಿ ಒಂದು ಒಳ್ಳೊಳ್ಳೆ ಉತ್ತಮ ಶಿಕ್ಷಣ ಸಂಸ್ಥೆಗಳು ಇದಾವೆ ರಿ ದೊಡ್ಡ ದೊಡ್ಡ
ಅಯೋ ಹೌದೇ ಚೆನ್ನಾಗಿದ್ದಾರೆ ಅಲ್ಲಿ ಆಸ್ಪತ್ರೆಗೆ ಹೌದೌದು ಹೌದು ಹೌದ್ರಿ
ಒಟ್ಟು ವಿವಿಧ ಸಂಸ್ಕೃತಿ ಜನಗಳೆಲ್ಲ ಒಟ್ಟಾಗಿ ವಾಸಿಸ್ತಾರೀ
ಹೌದ್ರೀ ಹೌದು ಕೆಲವು ಕೆಲವರಿಗೆ ಸಂಸ್ಕೃತಿ ಸಂಪ್ರದಾಯ ಅನ್ನೋದ ಏನ್ ಅನ್ನೋದು ಅದು ಬೆಂಗಳೂರಿನಲ್ಲಿ ವಾಸಮಾಡಿದ್ದವರಿಗೆ ಗೊತ್ತರಿ ಕೆಲವರಿಗೆ ಗೊತ್ತ ಗೊತ್ತಿಲ್ಲ ಅಲ್ಲಿ
ಗೊತ್ತಿಲ್ಲಾರಿ ಅವರು
ಇದಾರ ರಿ ಸಂಸ್ಕೃತಿ ಸಂಸ್ಕೃತಿ ಏನ್ ಸಂಪ್ರದಾಯ ಏನ್ ನಾನದು ಕೆಲವರೆಗೆ ಅಷ್ಟು ಏನು ಗೊತ್ತ ಗೊತ್ತಿಲ್ಲ
ಗೊತ್ತಿಲ್ಲ ಅದ ಯಾವದು
ಇನ್ ಹೆಂಗಿದೆರಿ ಮತ್ತೆ ಜ ಜಾಬ್ ಎಲ್ಲಾ
ಇದೇರಿ ಹೇಳ್ದ್ನಲ ಒಳ್ಳೆ ಉತ್ತಮ ಸಂಬಳ ಇದೆ
ಹೌದ ಹೌದು
ಹಾ ಮೆಟ್ರೋ ಮೆಟ್ರೋ ಒಂದು ಇರೋದ್ರಿಂದ ಸ್ವಲ್ಪ ಅನುಕೂಲ ನೋಡ್ರಿ
ಅಲಾರ ಆಂದು ಎಟ ಹು ಹೋಗಿ ಬರಾಕ ಸ್ವಲ್ಪ ಅನುಕೂಲವಾಗಿರುತ್ತರ ತುಂಬಾ ಥಂಡಿ ಅಲ್ರಿ ಬೆಂಗಳೂರು
ಹು ಅಂಗಲ್ ರಿ ನಮ್ದ್ ಹೆಂಗಂದ್ರ ಇಲ್ಲಿ
ಹಾ ರಿ ಹ ಅದೇ ಚಳಿ ಜಾಸ್ತಿರಿ ಹೂ ಯಾವಾಗ್ಲುೂ ನೀವು ಈ ಸ್ವೆಟರ್ ಅವೆಲ್ಲಾ ಧರಿಸಿ
ಹ ಅದ ಅದಕ್ಕೋಸ್ಕರ ಬಾಳ ಎಂಪ್ಲಾಯ್ಸ್ ಈ ಐಟಿ ಇವರ ಏನ್ ಇರ್ತಾರಲ್ರಿ ಕಾರ್ಮಿಕರು ಅವರೆಲ್ಲಾ ಸ್ವಾರಿ ಅವನ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ಬಿಟ್ಟು ಮನೆಯಿಂದನೇ ಕೆಲ್ಸ ಮಾಡೋ ಕೆಲ್ಸಗಳನ ಮಾಡ್ತಾರ ಇಲ್ಲಿ
ಹೌದ್ರಿ ಅದಕ್ ಇವಾಗ ಚೆನ್ನಾಗಿದ ರೀ ವರ್ಕ್ ಫ್ರಮ್ ಹೋಮ್ ವರ್ಕ್ ಫ್ರಮ್ ಹೋಮ್ ಅಂತ ಬಾಳ ಜನ ಅದನ್ನೇ ಮಾಡ್ತಿದಾರಿ ಹೂ
ಮತ್ತೆ ಬೇರೆ ಬೇರೆ ಊರುಗಳಿಂದ ಯುವ ಜನರ ಅಂದ್ರೆ ಇವ ವಯಸ್ಸಿನಲ್ಲಿರೋ ಹುಡುಗರು ಬೆಂಗಳೂರಿಗೆ ಅವರ ಕನಸುಗಳನ್ನು ನನಸು ಮಾಡಿಕೊಳ್ಳಕ್ಕ ಬೆಂಗಳೂರಿಗೆ ಬರ್ತಾರೆ
ಹೌದ ಎಲ್ಲಜನ ಕೆಲವರಲ್ಲ
ಮತ್ತೆ ಎಲ್ಲಿ ನಮ್ಮ ನಗರ್ ಹೆಂಗ ಅಭಿವದ್ಧಿ ಅದೇ ಆಗ್ತಿದೆ ಅದೇ ತರ ಜನಸಂಖ್ಯೆ ಹೆಚ್ಚಾಗ್ತಿದ್ದಾರೆ ನಮ್ಮ ಬೆಂಗಳೂರಲ್ಲಿ ಹೂ ಜನಸಂಖ್ಯೆ ಹೆಂಗ್ ಆಗ್ತದೆ ಐಟಿ ಕ್ಷೇತ್ರ ಹತ್ತಿರದಿಂದ ರೀ ದೇಶಕ್ಕೆ ಹೆಚ್ಚಾಗಿ ಹೆಚ್ಚಾಗಿ ವಿದೇಶಿ ವಿನಿಮಯ ಆದ ಮತ್ತೆ ಜಾಸ್ತಿ ಬರ್ತಾ ಇದ್ದಾರೆ ಅದೇನೋ ಹಂಗೆ ಇದೆ
ಹೌದು ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಇದು ಹೂ ಇದಾಗ್ತಿದೆ ಅಲ್ರೀ ಇ ಐಟಿ ಕಂಪನಿಗಳಿಂದ ಟೆಕ್ನಾಲಜಿ ಹೇಳಬೇಕಂತ ಹೇಳಿ ಅದು ಏನೇನು
ಹೌದ ಹೌದು ರಿ ಹೌದು ಮತ್ತೆ ನಮ್ಮ ಬೆಂಗಳೂರು ನಗರ ನಮ್ಮ ಬೆಂಗಳೂರು ಅಲ್ಲಿ ಸಿಲಿಕಾನ್ ವ್ಯಾಲಿ ಅಂತಾನೂ ಕರಿತ
ಸಿಲಿಕಾನ್ ವ್ಯಾಲಿ ಓಹೋ ಗೊತ್ತಿಲ್ಲ ರೀ ಫಸ್ಟ್ ಟೈಮ್ ಹೌದು
ರೀ ಮತ್ತೆ ಸ್ಮಾರ್ಟ್ ಅಪ್ ಪ ಕಂಪನಿಗಳು ಹೆಚ್ಚಿಗೆ ಆಗೈತ್ರಿ ಸಂಖ್ಯೆಯಲ್ಲಿ ಸ್ಮಾರ್ಟಪ್ ಮಾಡೋ ಕಂಪನಿಗಳು ಹೂ ಹೆಂಗಿರ್ತೈತ್ರಿ ಈಗ ನಾವು ವಾರ ಪೂರ್ತಿ ಕೆಲಸ ಮಾಡ್ತೀವ್ರಿ ವಾರದ ಅಂತ್ಯದೊಳಗ ಕಡೆ ಹ್ನ ಅಂದ್ರೆ ಈಗ ಶನಿವಾರ ಭಾನುವಾರ ನಮ್ಗೆ ರಜೆ ಇರುತ್ರಿ ನಮ್ಗೆ.
ಹೌದ್ ಹೌದಾ ರೀ.
ಸಮಯದಲ್ಲಿ ನಾವು ಬಿಡುವಿರೋ ಸಮಯದಲ್ಲಿ ಉದ್- ಮಧ್ಯಾಹ್ನ ಮನೆಗಳಿವೆ ಹೋಗ್ತಿವಿ. ಮಾಲ್ ಗಳಿಗೆ ಹೋಗ್ತೀವಿ ಮತ್ ಪ್ರವಾಸಿ ತಾಣಗಳಿಗೆ ಹೋಗ್ತಿವ್ರಿ ಒಂದು ಸಮಯನ ನಾವು ಬೆಸ್ರನ ಕಳ್ಕೊದಿಕ್ಕೆ.
ಹೌದೌದ್ರಿ. ನೀವ್ ಆ ಸಮಯದಾಗೆ ಏನ್ ಮಾಡ್ಕೊಡಬೇಕ ಮಾಡ್ಕೊಬೇಕ್ರಿ ಮತ್ತೆ ನಿಮ್- ಬಿ ಹೇ ವರ್ಕಿಂಗ್ ಡೇಸ್ ಅಲ್ಲಿ ಟೈಮ್ ಸಮಯ ಸಿಗಲ್ಲ.
ಸಿಗಲ್ಲ ಸಿಗಲ್ರಿ ನಾವು ಉದ್ಯೋಗ ಮಾಡುವ ದಿನಗಳಲ್ಲಿ. ಅಷ್ಟ ಸಮಯ ಆಗಲ್ಲ ರೀ ಅನುಕೂಲ ಆಗಲ್ಲ.
ಹೌದ್ರಿ ತುಂಬಾ ಪ್ರಾಜೆಕ್ಟ್ ಗಳು ಇರ್ತ- ತಾವಲ್ರಿ ನಿಮಗೆ.
ಹೌದೌದು ಹಾ ನಮ್ಗೆ ದಿನ ಪ್ರತಿ ದಿನ ನಮ್ಗೆ ಏನೋ ಒಂದು ಹೊಸ- ಹೊಸ ಹೊಸ ಒಂದು ಗುರಿ ಹೊಸ ಹೊಸ ಒಂದು ಇದನ್ನ ಕ ಕೌಶಲ್ಯಗಳನ್ನ ಕಲ್ಸ್ಕೊಡ್ತಾ ಇರ್ತರಿ ನಾವು ಕಲಿತಿರ್ತೀವಿ ಅದ್ ಅದ್ರಿಂದ ಹ್ಮ ಹೊಸ ಹೊಸ. ಒಂದು ಇದನ್ನ. ಕೊಡ್ತಾರೆ ನಾವು ಅದ್ನ ಹಂಗೆ ಪೂರ್ಣಗೊಳಿಸಬೇಕ್ರಿ.
ಹೌದೌದು
ನಮ್ಮ ಇನ್ನೊಂದ ಏನ್ ಬಂದ್ರ ಬೆಂಗಳೂರು ಅಷ್ಟೊಂದು ಬೆಳವಣ ಆಗೋಕೆ ಕಾರಣವೇ ಒಂದು ನಮ್ಮ ಐಟಿ ಉದ್ಯೋಗಳ ರೀ ಐಟಿ-
ಹೌದು ಇನ್ನೊಂದು ಕರಿತ- ತರ ಅಲ್ರೆ ಐಟಿ ಕ್ಷೇತ್ರವು ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಮಹತ್ವ ಪಾತ್ರ ಅಂತ-
ಹೌದೌದ್ ಹೌದ್ರ ಹ್ಮ್
ಹಾ.
ನಾವು ಒಂದ ಎರಡು ಪುಸ್ತಕದಲ್ಲಿ ಓದಿದೀವಿ ನೀವು ಹೇಳಿರೋ.
ಹೌದು ನಾನು ಕೇಳನ್ ರಿ ಕೆಲವರು ಅಂದ್ರು ಇದು ಐ ಟಿ ಅನ್ನೋದು ಬಾಳ ಪಾತ್ರ ವಹಿಸ ತ ಅಂತೇಳಿ. ಕೇಳಿದೆ ಅದಕ್ಕೆ ಹೇಳ್ದರಿ.
ಹ್ಮ್ ನೀವು ತಿಳ್ಕೊಂಡಿರಿ ಬೆಂಗಳೂರು ಬಗ್ಗೆ ಸ್ವಲ್ಪ.
ಹಾ ತಿಳ್ಕೊಂಡನ್ ರಿ ನಮ್ಮ ತಂಗಿ ಅವರು ಕೆಲವರು ಅವರು ಎಲ್ಲಾರ ಅಲ್ಲೇ ಇದ್ಯಾರೀ ಬಟ್ ಬೇರೆ ಕಂಪನಿಯಲ್ಲಿ ಕೆಲ್ಸ ಮಾಡ್ತಾರಿ.
ಹಾ ಇನ್ನೊಂದು ಹೇಳ್ಬೇಕಂದ್ರ ರಿ ಇಲ್ಲಿ ಕನ್ನಡ ಇಂಗ್ಲಿಷ್ ಹಿಂದಿ ಸೇರಿದಂತೆ ಹಲವು ಭಾಷೆಗಳು ಕೂಡ ಕೇಳ್ಬೋದು ನೀವಿಲ್ಲಿ ಇನ್ ತ ಭಾಷೆ ಅಂತಿಲ್ಲ ರೀ ಯಾ ಭಾಷೆ ಕೆ ಹೇಳಿದ್ರೊ ಭಾಷತಿ ರ ಎಲ್ಲಿ ಮಾತಾಡಕ್ಕ ಹ್ಮ್ ಮತ್ತೆ ಬೆಂಗಳೂರ್ ನಗದಾಗ ಬಾಳ
ಹ್ಮ
ಬಹಳ
ಹೌದು ಜನಸಂಖ್ಯೆ ತುಂಬಾ ಸರಿ ಹಂಗೆ ಜನರು ತುಂಬಾ ವೇಗವಾಗಿರ್ತಾರಿ.
ಮತ್ತೆ ಈ ತರನೂ ಮಾಡ್ತಾರೀ ಈಗ ಉದ್ಯೋಗಕ್ಕ ಅಂತ ಬರ್ತಾರೀ ಬೇರೆ ಬೇರೆ ಊರುಗಳು ಬೇರೆ ಬೇರೆ ರಾಜ್ಯ ಬೇರೆ ಬೇರೆ ದೇಶಗಳಿಂದನೂ ಬಂದಾರ ಅದಾರ್ರೀ ಆಲ್ ಬಂದಿರೋರು ಅಲ್ಲೇ ಅವ್ರ್ ಆಗ ಮಾಡಕೊಂಡ್ಬಿಡ್ತಾರಿ ಅದೇ ಅವ್ರ್ನ ಸ್ವಂತ ಮಾಡ್ಕೊಡ್ ರೂರ ಮತ್ತೆ ಅವ್ರ ಊರಿಗೆ ವಾಪಸ್ ಹೋಗಲ್ಲ ರೀ ಅವ್ರು.
ಹೌದ್ರಿ ಓಕೆ ರಿ ನನ್ ಗೆ ಅಹ್ ಇದು ವರ್ಕ್ಗೆ ಕೆಲ್ಸ ಆಗಿದೆ ರೀ. ಟೈಮ್ ಸಮಯ ಬಂದಿದೆ ಇಡ್ಲಾ ರೀ
ಹ ತಗೋರಿ ಆಯ್
ಓಕೆರಿ